ಹೆಲೋ ಹಲೋ. .. ಕೇಳಿಸ್ತಿದ್ಯಾ? ...
ಹಾ ಕೇಳಸಿದೆ ಹೇಳು? ..
ಏನ್ ಮಾಡ್ತಾ ಇದೀಯಾ? .
ಏನಿಲ್ಲ ಅಂಗೆ ಸುಮ್ನೆ ಕುಂತ್ಹುಇಧೆ. ..
ಟೀ, ಕಾಫಿ. ..
ಹಾ ಏನುೂ ಆಗಿಲ್ಲ ನಿಮ್ದು? ..
ನಮ್ದ್ ಆಯ್ತು. ..
ಹ್ಮ್. ..
ಹೋಗಿದ್ರ ಕಾಲೇಜ್ಗೆ? ..
ಹಾ ಹೋಗಿದ್ದೆ. ..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
ನಿಮ್ದು ಟೀ ಕಾಫಿ. ..
ನಮ್ದು ಆಗಿದೆ. ..
ಹ್ಮ್. .
ಹುಷಾರಾಗಿದ್ರಾ. ..
ಹಾ ಹುಷಾರ ಹಗಿದ್ದೀನಿ. ..
ಹ್ಮ ಹ್ಮ್ ಹ್ಮ್. ..
ಮತ್ತೆ ಸಮಾಚಾರ.
ಎಲ್ಲ ಹಿಂಗೆ ತಿರುಗಾಡ್ತಾ ಇದ್ದೆ ಕಾಲೇಜ್ ಹತ್ರ.
ಹಾ ಕಾಲೇಜ್ ಇಲ್ಲ ನಿಮ್ಗೆ ಇವತ್ತು.
ಇಲ್ಲ ಇನ್ನ ಮೂವತ್ತನೇ ತಾರೀಗಂಟ ಅಡ್ಮಿಷನ್ ಇದೆ.
ಹ್ಮ್.
ಅಡ್ಮಿಷನ್ ಕ್ಲೋಸ್ ಆದ್ಮೇಲೆ ಅದು.
ಹ್ಮ್ ಹ್ಮ್ ಹ್ಮ್.
ಅಂದ್ರ ಪಿ ಸಿ ಎಕ್ಸಾಮ್ ಮುಗಿದ್ಮೇಲೆ ಹೋಗ್ಬೇಕ ಕಾಲೇಜಕ್.
ಅಲ್ಲಿ ತನಕ ಹೋಗೋದಿಲ್ವಾ.
ಇಲ್ಲ ಅಂದ್ರೆ ಮೂವತ್ತನೆ ತಾರೀಕ ಅಡ್ಮಿಷನ್ ಕ್ಲೋಜ ಆಗತ್ತೆ.
ಹ.
ಎರಡನೇ ತಾರೀಕ ಪಿ ಸಿ ಎಕ್ಸಾಮ್ ಇರುತ್ತಲ್ಲಾ.
ಹ ಹ.
ಹಂಗೆ. ಹ್ಮ್ ಅಲ್ಲಿತನ ಹೋಗಲ್ಲ.
ಹ್ಮ್ ಅಂದ್ರೆ ನಿಮಗ್ ಕೇಳಲ್ವಾ ಅಂದ್ರೆ ಆ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಬರಲ್ವಾ.
ಏಯ್ಯಪ್ಪ ಇಲ್ಲ.
ಬರದೇ ಇಲ್ವಾ.
ದಯೆ ಬಂದ್ರೆ ಅಪ್ರೂಪ ಅಂತಾರ ಅವ್ರ ಚೊಲೋ ಅಂತಾರಿನ್ನ.
ಏಕೆ.
ಅಟೆಂಡೆನ್ಸ್ ತಗೊಳಲ್ಲ ನಮ್ ಡಿಗ್ರಿಲ್ಲಿ.
ಓ ಹಂಗೆ.
ಹ್ಮ್.
ನಮಗೆಲ್ಲಾ ತಗೋತಾರೆ ನಮ್ಗೆಲ್ಲಾ ಏಟಿ ಪರ್ಸೆಂಟ್ ಇರ್ಲೇಬೇಕು.
ಇರ್ಲಿಲ್ಲಂದ್ರ.
ಇರ್ಲಿಲ್ಲ ಅಂದ್ರೆ ಅ ಕಮ್ಮಿ ಇದ್ರೆ ಕರಿತಾರೆ ಕರ್ದು ಹೇಳ್ತಾರೆ. ಏಟಿ. ಪರ್ಸೆಂಟ್ ಇರ್ಬೇಕು ಡಿನ್ ಹತ್ರ ಸೈನು ಸಿಗ್ನೇಚರ್ ಹಾಕುಸ್ಗೊನ್ ತಗೋಬನ್ನಿ ಇಲ್ಲಾಂದ್ರೆ. ಫೈನಲ್ ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಅಂತಾರೆ. ಆಗ ನಾವು ಹೋಗಿ ಫ ಡಾಕ್ಟರ್ ಸರ್ಟಿಫಿಕೇಟ್ ಇಸ್ಕೊಂಡ್ ಬರ್ಬೇಕು.
ಈಗ ಅಂದಂಗಿತ ಎಕ್ಸಾಮ್ ಫೀಸ್ ಕಟ್ದ್ಯ ಮುಗೀತ್ ನೀ ಬಾರನ ಬಾ ಬಿಡನ್ ಬಿಡು ಕ್ಲಾಸಿಗಿ.
ಹ್ಮ್
ಚೂರ್ ಏನಪ್ಪಾ ಪಾಸ್ ಆಬೆಕಂದ್ರೆ ಕ್ಲಾಸಿಗ ಬರ್ಬೇಕು. ಹೆಂಗಿತ್ರು ಇಪ್ಪತ್ನಾಕ್ ಸಾವ್ರ ಹೇಳ್ತಾರ.
ಹ್ಮ್ ಏನ.
ಹ್ಮ
ಏನೇನು.
ಇಪ್ಪತ್ ಮಾರ್ಕ್ಸ್ ಅವ್ರೆ ಕೊಡ್ತರೆ.
ಯಾಕೆ.
ಪಾಸಾಲಂತ.
ಓ ಹಂಗೆ ನಮಗೆಲ್ಲಾ ಹಂಗಿಲ್ಲ.
ಬೇಕಾಗಿ
ಹಲೋ
ಇಪ್ಪತ್ ಅವ್ರೆ ಹೇಳ್ತರ್ ಇನ್ನು ಹನ್ನೆರಡ ಮಾರ್ಕ್ಸ್ ನಾವ ಬರೀಬೇಕು.
ಹ್ಮ್.
ಮತ್ತೆ ಇಂಟರ್ನಲ್ಸ್ ಬೇರೆ.
ಹ್ಮ್ ಹ್ಮ್ ನಮಿಗ್ ಹಂಗಲ್ಲ ಫಟ್ಟಿಗೂ ನಾವೇ ಬರಿಬೇಕು.
ನಮ್ದ್ ಎಂಬತ್ ಮಾರ್ಕ್ಸ್ ಇರುತ್ತಂತೆ.
ಹ್ಮ್ ಪಾಸಿಂಗ್ ಎಷ್ಟು.
ಪಾಸಿಂಗ್ ಮೂವತ್ತು ಅಂದರ ಜಸ್ಟ್ ಪಸ್ ಒನ್ ಸಬ್ಜೆಕ್ಟ್ ಮೂವತ್ತು. ಹತ್ತಿದ್ರೆ ನಡೀತ್ತೆ ಮಿಕ್ಕಿದ್ದಲ್ಲಾ ಮೂವತ್ತೆರಡು ಮೂವತ್ತೆರಡು ಮೇಲೆ ಇರ್ಬೇಕಂದ್ರ. ಹ್ಮ್ ಅಡುಗೆ ಮಾಡ್ತಾಯಿದೀರಾ.
ಓ
ಹಾ
ಹು.
ಹಾಸ್ಟ್ಲ್ ಅಲ್ಲಿ ಇದ್ರಂದ್ರೆ.
ಇಂಡಕ್ಷನ್ ಐತೆ ಕರೆಂಟ್ ಒಲೆ.
ಹಾಸ್ಟ್ಲಲ್ಲಿ ನೀವೇ ಮಾಡ್ಕೋಬೇಕಾ.
ಇಲ್ಲ
ಹಾ
ಸಂಜೆ ಹೊಟ್ಟೆಸತಿತ್ತು ಅಂತ ಸಂಜೆ ಸ್ಟಾರ್ಟ್ ಮಾಡಿರೋದು ಅದ್ ಪಲ್ಯ ಮಾಡ್ಕೊಳ ನಾ ಅಂತ ಎಷ್ಟೊಂದ್ ಸ್ವಲ್ಪ ಸ್ನಾಯಕ್ಸಿಗೆ. ಅಸ್ಟೊತ್ತಿಗೆ ಕರೆಂಟ್ ಹೋಗಿತ್ತು ಈವಾಗ ಕರೆಂಟ್ ಬಂತು ಈರುಳ್ಳಿ ಹಚ್ಚ. ದ್ದೆ ಕಣ್ಣು ಉರಿತೈತೆ.
ಹಾ ಹಾ ಹಾ ಅಲ್ಲಿ ಯಾರು ಮಾಡಿಕೊಡಲ್ಲ ಕೇಳಿದ್ರೆ.
ನನ್ ಫ್ರೆಂಡ್ ನನ್ ರೂಮಮೇಟ್ ಮಾಡ್ಕೊಡ್ತಾಳೆ ನಂಗೆ ಯಾವಾಗುನು.
ಇಲ್ಲ ರೂಮ ಮೇಟ್ ಎಲ್ಲ ಅಡ್ಗೆ ಮಾಡೋರು.
ಹ ಹಾ ಅವ್ರಲ್ಲ ಅವ್ರ ಯಾರು ಮಾಡ್ಕೊಡ್ತಾರೆ.
ನಮ್ ನಮ್ಗೆ ಏನೇನ್ ಬೇಕಂದ್ರೆ ಅವ್ರೇ ಮಾಡಕೊಡ್ತಾರೆ.
ನಮಗ್ ಹಂಗಲ್ಲ ನಾವೇ ಮಾಡ್ಕೋಬೇಕು.
ಹ್ಮ್ ಹ್ಮ್.
ನಿಮ್ಗೇನ್ ಗೊತ್ತಾಯ್ತ ಅಡುಗೆ ಮಾಡ್ತಾದ್ದೀನಿ ಅಂತ.
ಅದು ಸೈಕಾಲಜಿ ಓದೀನಿ ನಾನು.
ಓ
ಹಾಗಾಗಿ ಗೊತ್ತಾಯ್ತು.
ಹಾ.
ಹ್ಮ್ ಹ್ಮ್ ಹ್ಮ
ಇನ್ನೇನೇನು ಗೊತ್ತಾಗುತ್ತೆ ಹೇಳಿ ಕೇಳಣ.
ಏ ಇಲ್ಲ ಸುಮ್ಮ್ನೆ ಗೆಸ್ ಮಾಡಿದೆ
ಹಾ.
ಹ್ಮ್ ಇದೇ ಓದಷ್ಟಿಗೆ ರಾಮಾಯಣ ಆತದನಂದು.
ಹಾ.
ಇದೇ ಓದಷ್ಟಕ್ಕೆ ರಾಮಾಯಣ ಆಗತ್ತ. ಮತ್ತೆ ಅದು ಓದ್ರೆ ಮಹಾಭಾರತನೆ ಮುಗಬೇಕಾಗತ್ತೆ.
ಹಾ
ನಿಮ್ದೇ ಕಂಟಿನ್ಯೂ ಐತೆ ನೀವು ಇನ್ನೂ ಮಾಡಿದ್ರೆ ಏನೋ ಅಷ್ಟೊಂದು ಅನ್ಸಲ್ಲ.
ಏನು
ಸೈಕೊಲಜಿ
ಸೈಕಾಲಜಿ ನನಗ್ ಗೊತ್ತಾಗೋದಿಲ್ಲ ನಾ ಮಾಡಲ್ಲ.
ಹ್ಮ್ ಹ್ಮ್
ಅವೆಲ್ಲ ನಿಮ್ಮಂತಾವರಿಗೆ ಸರಿ ನೀವೇ ಮಾಡಿ ನೀವೇ
ಏನ್ರೀ ಅಂತಪರಿ ಕಣ್ಣೀರು ಒಂಟೆವೆನೂ.
ಅಯ್ಯಪ್ಪ ದೇವ್ರೆ
ಅಷ್ಟ್ ನೀರೆಲ್ಲ ಆದ್ರೂ ನೆನ್ ಇಡ್ಬೇಕಲ್ಲ.
ನನಗ್ ಗೊತ್ತೇ ಇಲ್ಲ
ಆ
ಅದ್ ನೀರಲ್ಲಿ ನೆನ್ಸಿದ್ರೆ ಕಣ್ಣೀರ್ ಬರದಿಲ್ವಾ.
ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದೀರಾ.
ಇವತ್ತೆಯಾ
ಫಾಸ್ಟ್ ಟೈಮ್
ಫಸ್ಟ್ ಟೈಮ್ ಅಂತ ಅಲ್ಲ ಕಟ್ ಮಾಡ್ತೀನಿ. ಅಂದ್ರೆ ಬೇರೆ ತರಕಾರಿ ಎಲ್ಲಾ ನಮ್ಮ ಅಮ್ಮ ಹೇಳಿದಂಗ್ ಕಟ್ ಮಾಡ್ಕೊಡ್ತೀನಿ.
ಹ್ಮ್
ಈರುಳ್ಳಿ ನಾನು ಅಷ್ಟೊಂದು ಕಟ್ ಮಾಡೋದಿಲ್ಲ ಇಂಗ್ ಕಣ್ಣೂರಿಯುತ್ತೆ ಅಂತಾನೆಯ.
ಹ್ಮ್ ಹ್ಮ್
ನಾ ಅಡುಗ್ಗೆನೇ ಮಾಡೋದಿಲ್ಲ.
ಅಡಗೆನೆ ಮಾಡೋದಿಲ್ಲ ಅಂದ್ರೆ ಹೆಂಗ್ ರೀ.
ನಾ ಮನೇಲ್ಲೂ ಮಾಡು ಅಂತನೂ ಹೇಳೋದಿಲ್ಲ.
ಇವಾಗ ಮಾಡು ಅಂತ ಅಲ್ಲ ಮುಂದೆ ನೀವೆ ಮಾಡ್ಬೇಕಲ್ಲ.
ಅವಾಗ ನೋಡೋಣ ಇನ್ನೊಂದು ನಾಲ್ಕು ವರ್ಷ ಇರುತ್ತಲ್ಲ ಅವಾಗ ಕಲತ್ತರೇ ಆಯ್ತು‌.
ಅ ಕಲ್ತ್ ಆಯ್ತುರೂ ಅಂದ್ರನೆ.
ನೋಡಿ ಹೆಂಗ್ ಮಾಡುತ್ತಾರೆ.
ಯೂಟ್ಯೂಬ್ ನೋಡ್ಕೊಂಡ್ ಮಾಡದಾಗ ಬರುತ್ತೆ ನಂಗೆ ಅಡಗೆ ಅಂದ್ರೆ ಪುರ ತೀರನೇ ಬರೋದಿಲ್ಲ ಅನ್ನೋ ತರ ಏನಿಲ್ಲ.
ಹಾ ಹಾ
ತೀನಿ ಬಿರಿಯಾನಿ ಮಾಡ್ತೀನಿ.
ಮತ್ತ ಅವು ಮಾಡಕ್ ಬಂದ್ರೆ ಮುಗತ್ ಮುಗೀತು ಅದನ್ ಮಾಡಾಕ್ ಬಂದ್ರೆ ಮುಗಿತು ಅದು
ಅವೆರಡೆ ಮಾಡಕ್ ಬರೋದು ಇನ್ನೇನು ಬರೋದಿಲ್ಲ. ಅದನ್ನೇ ಎಲ್ಲಾ ರೆಡಿ ಮಾಡ್ಕೊಟ್ರೆ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ. ಹ್ಮ್
ನಾವೇ ಚಲೋ ಅಲ್ ರೇ ನಮ್ಮಗ ಚಾ ಒಂದೂ ಮಾಡ್ಕೊಂತೀವಿ ಚಿತ್ರಾನ್ನ ಒಂದು ಮಾಡ್ಕೊಂತೀವಿ.
ಅನ್ ನಾವು ನಾವು ಚಿತ್ರಾನ್ನ ನನಗೂ ಚಿತ್ರಾನ್ನ ಬರೋದಿಲ್ಲ. ಕಾಫಿ ನಾನು ಮಾಡ್ಕೋತೀನಿ.
ಹ್ಮ ಕಾಫಿ
ಹ್ಮ ಕಾಫಿ ಮಾಡ್ಕೊಂತೀನಿ ಮ್ಯಾಗಿ ಮಾಡ್ಕೊಂತೀನಿ.
ಹಾ ಅದು ಮಾಮೂಲಿ ಎಲ್ಲಾರು ಮಾಡ್ತಾರೆ.
ಹ ..
ನಾವು ಬ್ಯಾಚುಲರ್ಸ್ ಅಲ್ಲಾ? ..
ಅವೂ! ..
ಹಂಗಾಗಿ ಅದು ಕಲೀಲೇಬೇಕು! ಎನಿ ಟೈಮ್ ಅನಿವಾರ್ಯ. ..
ಅಲ್ಲ ನಮ್ಮ ಅಮ್ಮಂಗೆ ಹೇಳು ನಾಮಮ್ಮಂಗೆ ಹೇಳಿದ್ದೀನಿ! ನನ್ನಗೆ ಮದುವೆ ಮಾಡೋ ಹುಡುಗನಿಗೆ ಅಡುಗೆ ಬರ್ಬೇಕು? .. ಇತರ ಮದುವೆ ಮಾಡ್ಕೊಡ್ರಿ ಅಂತ? ..
ಹ್ಮ ಹ್ಮ ಹ್ಮ ಹ್ಮ ..
ಇಲ್ಲ ಕೆಲಸದಲಿ ಇಟ್ಕೊಡ್ರಿ ಅಂತ? ..
ಅಬ್ಬಾ ಕಲ್ಚರು. ..
ಎರಡಡು ಮೂರು ವರ್ಷ ಕೆಲ್ಸಾ ಮಾಡಿರುತಾರೇ ನೋಡಿ ಬೆಂಗಳೂರಲ್ಲಿ ಅಂತವರು? .. ಬ್ಯಾಚುಲರ್ಸ್ ಇರ್ಬೇಕು! ಕೇಳತ್ತೇನಿ, ನಾನು ನನ್ನ, ಹುಡುಗು, ಹುಡಗಾ ಹುಡ್ಗಿ ಛೂ .. ಏನು ಮಾಡೋಕೆಬಾಂಧಾಗ! ನೀವು ಬ್ಯಾಚಲರ್ಸ್ ಇದು. .. ಆ ರೂಮ್ ಅಲ್ಲಿ ಇಲ್ಲ! ಪಿ ಜಿ. ಮಾಡ್ಕೊಂಡಿದ್ರ ಅಂತ ನಾ ರೂಮ್ ಮಾಡ್ಕೊಂಡಿದ್ದೇ ಅಂದ್ರೆ ಅದು. .. ತಂಗಿರೊಡ್ಗೆ ಬಂದೇ! ಬರುತ್ತೆ ಅಂತ ಅರ್ಥ ಅವಾಗ? ..
ಅಲ್ಲ ಅವನ ಫ್ರೆಂಡ್ಸ್ ಯಾರಾದ್ರು? .. ಅಡ್ಗೆ ಮಾಡ್ತಾತ್ತದೆ! ಏನು ಸುಮ್ನೆ ಇದ್ನಂದ್ರೆ ಏ ಹಾಗೆ ಅನ್ಬೇಡಿ? .. ಪಸ್ಟ್ ನಾನು ಒಂದು ವರ್ಷ? ..
ಆಗ ನಾನು ಅಂತೀನಿ! ಕಲಿ ನೀನು ಅಡ್ಗೇನಾ ನಾನು ಕಲಿತೀನಿ ಅಷ್ಟೊತ್ತಿಗೆ. .. ಅಷ್ಟೊತ್ತಿಗೆ ಇಬ್ರು ಕಲ್ತು! .. ಮಾಡೋಣಾ ಅಂತ? ..
ಅಬ್ಬಾ ಹೀಗೆ? ...
ಹ್ಮ್. ..
ನಾನು ಪಸ್ಟ್ ಸ್ಟಾರ್ಟಿಂಗ್! ಇಷ್ಟೊಂದು ಏಳು ತಿಂಗಳನೇ ಕಲ್ತೆ ಅಲ್ಲ ನಾನು ಅಡುಗೆ? ..
ಹಾ! ..
ಫಸ್ಟ್ ಇಲ್ಲಿ ನಮ್ಮಣ್ಣಾರೆ ಇದ್ರು! ಅವ್ರೇ ಮಾಡಿ ಕೊಡ್ತಾ ಇದ್ರು. ..
ಹ್ಮ್ ಹ್ಮ್. ..
ಅವ್ರ ಏನೋ ಅಂದಿಲ್ಲಾ! ಬಟ್ ನಾನೇ ಕಲ್ತೆ ಎಷ್ಟು ದಿನ. ಅಂತ ಅವ್ರ ಮೇಲೆ ಬಿಡೋದು? ..
ಹ್ಮ ಹಂಗೆ ಕಲ್ತಿರ್ತಾರೆ! ಯಾರೋ ಒಬ್ರು. .. ಆ ನಾನು ನೋಡಿರೋ ಅಷ್ಟು! ಜನ ಹುಡ್ಗಿ ಹುಡುಗ್ರಲ್ಲಿ, ಯಾರೋ, ಒಬ್ಬರಾದಾರು ಕಲ್ತಿರೋದಿಲ್ವಾ ಕಲ್ತೆ ಕಲ್ತಿರ್ತಾರೆ? .. ನಮ್ಗೋಸ್ಕರನರು ಮುಂದೆ! ಕಲ್ತ್ಕೊಂಡ್ ಬನ್ನಿ ಆಮೇಲೆ, ನಾನೇ ಮದುವೆ ಆಯ್ತೇನಿ! ಅಂತ ಹೇಳ್ತೀನಿ ಅಷ್ಟೇ. .. ಥೇ! ..
ಹಬ್ಬ! ..
ಇಲ್ಲ ಅಂದ್ರೆ ಹುಡುಕಿ! ಶೆಫ್ನ ಮದ್ವೆ ಆಗ್ಬಿಡೋದು ಅದು ಬೆಸ್ಟ್? ..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
ಹ್ಮ. .
ನಲಿಧು! ..
ಹ್ಮ್! .. ನಿಮಗೆ ಏನೇನು ಅಡುಗೆ ಬರುತ್ತೆ? ..
ಚಿತ್ರಾನ್ನ ಚಾ! ..
ಹ್ಮ್. ..
ಅಷ್ಟೇ ಬರುತ್ತೆ ಅಂದ್ರೆ? .. ಇವ ಮಧ್ಯಾಹ್ನ! ಚೂರು ಚಿಕನ್ ಮಾಡ್ಕೊಂಡು ತಿಂದಿವಿ. ..
ಹ್ಮ್ ನಾವು ಚಿತ್ರನ ಇರ್ ಮಾಡ್ಕೊಂಡು ತಿಂತೀವಿ. ಚಿತ್ರನ, ಅಷ್ಟೇ ಮಾಡ್ಕೋತಿವಿ! ವೈಟ್ ರ್ರೆಸ್ ಇದ್ದಾಗ. ..
ಇಲ್ಲ ಇವ ಚಿಕನ್ ಮಾಡಿದವಿ! ಅಂದ್ರೆ ನಾವು ಶನಿವಾರ ಅಲ್ಲಾ? ..
ಹ್ಮ್ ಹ್ಮ್. ..
ಚಿಕನ್ನ ಇರಿ ಅಂದ್ರು ಎಲ್ಲಾರೂ ಬೈದ್ರು ಸ್ವಲ್ಪ. ಅಂದ್ರೆ ಕಾಮಿಡಿ ಆಗಿ.
ಆಹ್
ಕಾಮಿಡಿಯಾಗ್ ಬೈದ್ರು, ಉಪ್ಪೆ ಐತಿ ಅವ್ ಉಪ್ಪೆ ಹಾಕಿಲ್ಲ ನಾನ್ ಅದ್ಕೆ
ಹೊ
ಎಲ್ಲ ಬೈದ್ರು ಮ್ಯಾಲ್ ಉಪ್ಪ್ ಹಾಕಂಡ್ ಉಪ್ಪ್ ಹಾಕಂಡ್ ತಿಂದ್ರು, ಏನ ನಾಯಿ ಹ್ಮ್ ಫಸ್ಟ್ ಹೇಳ್ದೆ ನಾನ್ ಮಾಡಕ್ ಬರ್ಲಾ ಮಾಡಕ್ ಬರ್ಲಾ ಇಲ್ಲ ಕಲ್ಸ್ತೀನಿ ಕಲ್ಸ್ತನಿ ಅಂದ್ರೆ ಬಾಜು ನಿಂತು ಅವ್ರ್ ಕಲ್ಸ್ತಿನ್ ಅಂದ್ಕೆ ನಾನ್ ಮಾಡ್ದೆ, ಮಾಡಿದ್ಮೇಲೆ ಇದ್ರೆ ಕಾಮಿಡಿ ಮಾಡ್ಕೊಂತ ಬೈತ ಇದ್ರೆ
ಹ್ಮ್
ತಿನ್ನಂಗಿದ್ದೆ ತಿನ್ನ ಇಲ್ಲಾಂದ್ರೆ ಎದ್ದ್ ಹೋಗು ಅಂತಂಗಿ. ಕರ್ಮಪ್ಪಾ ಮಾಡಿದ್ ಕರ್ಮ ತಿಂತೀವಂದಿ ಇಲ್ಲ ಕಾಮಿಡಿಯಾಗೆ ಮಾತಾಡ್ತೀವಿ ನಾವೆಲ್ಲ ರೊಮೇಟ್ಸು
ಹಾ ಹಾ
ಮಾತರ ಕಲಿಬೇಕಲ್ಲಾ.
ಹ್ಮ್ ಹ್ಮ್
ಹ್ಮ್ ನೀವಂತು ಕಲ್ತಿರಲ್ಲ
ಹ್ಮ್
ಆಷ್ಟಾ ಬರೀ ಕಣ್ಣೀರ್ ಬರ ಅಂತವೇನ್ರಿ ಎಂತ ಮಾಡ್ತಿರಲ್ಲ
ನನ್ ಕಣ್ ಇಷ್ಟಕ್ಕೆ ರೆಡ್ ಆಯ್ತು ಆ ಮುಖನೇ ರೆಡ್ ಆಗೋಯ್ತು
ಹ
ಇಲ್ಲ ಈಗ ಏನಾದ್ರು ನಮ್ಮಪ್ ಅಪ್ಪ ನನ್ನ ನೋಡಿದಿದ್ರೆ ಫುಲ್ಲೂ ನಮಪ್ಪನೇ ಅಳೋ ತರ ಮುಖ ಮಾಡ್ಕೊಂಡಿರೋದು ಇಷ್ಟೊತ್ತಿಗೆ
ಅಲ್ಲ ಇಷ್ಟ್ ಎಷ್ಟ್ ಒಳಗಡೆಕ್ ಓದ್ರಿ
ಅರ್ಧ
ಅರ್ಧಕ್ಕೆನೆ ಎಂತ ಬರ್ಯ
ಹ್ಮ್
ನಮ್ಮ್ ಹುಡುಗ್ರು ಅರ್ಧ ಅರ್ಧ ಕಿಲೋ ಕೊಯ್ದಸನೇ ಕಳಲ್ಲ.
ಹ್ಮ ಅದು ಹುಡುಗ್ರು, ಇಲ್ಲಾ ಕಟ್ ಮಾಡಿ ಅಭ್ಯಾಸ ಇರೋರು ನಮಿಗ್ ಆಗ್ಬೇಕಲ್ಲ ಅಲ್ಲಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅವ್ರೇ ಕೊಡ್ತರೇನು?
ಇಲ್ಲ ನಾವೇ ಮನೆಯಿಂದ ತಂದಿದೀವಿ. ಬಗೋಣಿ ಅಂದ್ರೆ ಮಾ ಪಾತ್ರೆ ತನೇ?
ಹಾ ಪಾತ್ರೆ ಪಾತ್ರೆ.
ಹ್ಮ್ ನಾವ್ ಮನೆಯಿಂದ ತಂದಿದೀವಿ
ನಮ್ ರೂಮ್ನ್ಯಾಗ್ ಏನ್ ಬೆಕ್ಕದ್ ತೊಗೊಂಡ್ ಹೋಗಿ ಯಾರು ಏನು ಕೇಳೋಡ್ರು.
ಹ್ಮ್
ಬೊಗ್ಣಿ ತಗೊಂಡ್ ಹೋಗ್